ಅಲಣ್ಣ
ಹಾ ಹೇಳನ ಅರಾಮ
ಹಾ ರಾಮಣ್ಣ ನೀವಣ
ಹಾ ನಾನ್ ಆರಾಮ ನೋಡ್ತಮ್ಮ ಮಾಡಕ್ ಕುಂತೀಪಾ
ಏನ ಅದೇ ಕುರಿ ನಲಣ
ಹಾ ಹಾ ಹಾ ಹಾ
ರಿಗೋ ತಗಕ್ ಮಾಡಿ ಅಣ್ಣ ಅದೇ ನೀವ್ ಹೆಂಗ ನಿಂಬಲ್ಲಿ ಹೆಂಗ ಸಾಕ್ಬೇಕಣ್ಣ ನಾವು
ಏನನ್ ನೋಡ್ಪತಮ್ಮ ಆ ಮಾಡ ಏನ್ ಹೆಂಗ ನೀವು ಒಬ್ಬಂಟಿ ಒಂಟಗರ್ ಇರೇನ ಅಂದ್ರ ಮನ್ಯಾಗ ಸ್ವಲ್ಪ ಫ್ಯಾಮಿಲಾಗ ಜಾಸ್ತಿ ಜನ ಇರೇನ ಒಬ್ಬೊಬ್ಬರು ಇರೇಣ
ಒಂದ ಮೂವರಿವಣ್ಣ
ಹೌದಾ ಆತಾಮ
ಆಣ
ಮೂವರ್ ಇದ್ರ ನಡತಿ ನೋಡಪಾ ಒಬ್ರು ಮರಿಗಿರಿ ಜಾಸ್ತಿ ಸಾಯಂಕಾಲ ಬೆಳಿಗ್ಗೆ ಕಸ ಗಸ ಬೆಳ್ಯೋದು ತಪ್ಪಲ ತರೋದು ಎಲ್ಲಾ ಕೆಲ್ಸ ಬಾಳೆ ಇರ್ತಪ್ಪ ಅದಕ್ಕೆ ಕೇಳಿದೆ ನಾನ್ ಸುಮ್ಮ
ಹಣ್ಣ ಅಂದ್ರ ಅಂಜದ್ ಎಷ್ಟು ಸಾಕ್ಬೋದ ಅಣ್ಣ
ಈಗ ನಿಮ್ಮ ಬಜೆಟ್ ಮೇಾಲ ಓದ್ತಮ್ಮ ಈಗ ನಿಮಳಿ ಎಷ್ಟು ಎಷ್ಟಾವಣ ರೊಕ್ಕ
ಒಂದರ ಲಕ್ಷ ಅವಣ
ಮೂವತ್ತರಿಂದ ನಲ್ವತ್ ಕುರಿ ಬರ್ತಾವತಮ್ಮ
ಕುರಿತೋ ಮಾಡ್ತೋ ಮತ್ತೆ ಡೌಟ್ ಅದಾನ
ಏ ಕುರಿತ ಹಬತಮ್ಮ ಆಡ್ತೊಂಡ್ರ ಜಾಸ್ತಿ ಲಾಭ ಆಗಲ್ಲ
ಅಂಗಂತಣ
ಹಾ ಕುರಿ ತಗಬಕ್ತವ ಕುರಿ ತಗೊಂಡು ಚಂದಾಗಿ ಅವಕ್ ಮೇಯಸ್ಬೇಕು ಅವಕ್ ಅಂದ್ರ ಜಾಸ್ತಿ ಕೆಲಸ ಒಡಕ್ ಮಾಡಕ್ ಇಲ್ಲಿ ಊರ ಆಗಿರ್ತ್ ನೀ ಮನ್ಯಾಗ ಮಕಂತ ನೀ ಮನ ಒಟ್ಟ ಂದ್ರ ನಡಲ್ತಾವ ಇಲ್ಲ ಅಡಾಗಿರ ತಮ್ಮ ಅಡಗೆ ಮನಯಾಗ ನಿಂತ ಯಾರ ನೊಬರು ಬುತ್ತಿ ತಂದ ಕೊಡೋರ್ ಇರ್ಬೇಕು
ಆರ್ಬಿಡೋಣ ಅಲ್ಲ
ಹ ಬ್ಯಾಸಿಯಾಗ ಹಂಗೆ ದೊಡ್ಡ ಚೇಂಜ್ ಮಾಡ್ತಿರ್ಬೇಕು ಮಳೆಗಾಲದಾಗ ಸ್ವಲ್ಪ್ ಲೇಟ್ ಆಗಿ ಎಲ್ಲೇನೋ ಒಂದ್ ಕಡೆ ನಿಲಾಟ್ಟಿ ಹಾಕ್ಬೇಕು ಅಂದ್ರ ಒಂದ ಇಷ್ಟ್ ದಿನ ಒಂದೇ ಸೈಡ್ ಒಂದೇ ತವಲಿ ಇರ್ಬೇಕಕ್ ತಮ್ಮ ಯಾಕಂದ್ರೆ ದೊಡ್ಡ ಚೈನ್
ಅಂದ ನೀ ಯಸ್ಾಕರಣ
ನಮ್ಮೂ ಈಗ ಏನಿಲ್ಲ ಅಂದ್ರ ಏಳ ಎಂಟು ವರ್ಷ ಆಯ್ತಲ್ ಅಪ್ಪ ನೂರು ಕುರಿ ಮೈಂಟೈನ್ ಮಾಡ್ತವಿ ನಾವು
ಎಷ್ಟ ಮಂದಿರಣ್ಣ
ನಾವು ನಾಕ್ ಮಂದಿಣ ನಾ್ ನಾಕ್ ಮಂದಿ ಇತಮ್ಮ ಏನ್ ಒಬ್ಬರು ಒಂದೊಂದು ಗ ಮಾಡಿದ್ರ ಆತದ ಯಾರೋ ಅಷ್ಟು ಸೋಂಬೇರಿಗಳು ಎಲ್ಲ ನಾವವು ಎಲ್ಲ ಚೆನ್ನಾಗಿ ಕರೆಕ್ಟ್ ಮಾಡ್ೀವಿ ಎಲ್ಲು ವರ್ಕ್ ಕ್ಕ
ಫಸ್ಟ್ ಎಷ್ಟು ತಗೊಂಡು ಮ ಸಾಾಕಿರೋಣ
ಹಾ ಫಸ್ಟ್ ಈ ತೊಗೊಳ ತಮ್ಮಾನ ಮೂವತ್ತತ್ ತಗೊಂಡಿದೀವಿ ನೋಡು
ಮ
ಹಾ ಮೂವತ್ತು ನಿಂತ ಹಂಗೆ ಒಂದ್ ಒಂದು ಇಟ್ಕೊಂಡಿವವಿ. ಆಮೇಲೆ ನಂತರ ಹತ್ತು ಹದಿನೈದ ಹಂಗೆ ತಂದು ಎರಡು. ಮಸಾಲ. ಹಾ ಅವಕೂರ್ ಮರಿ ಬಿಟ್ಕಂತ ನೂರ್ ಮಾಡಿ ನೋಡ್ತಾವ ಈಗ. ಸೋದನೂರ ನೂ ರ ಅಂತ ಅಂಗ.
ಹ ಹಾ ಅವ ಕಣ್ಣ ಮೇಳ್ಸ್ತರ ತಪ್. ಂದಕ್ರಣ.
ಏನ್ಲ್ತಮ್ಮ ನೋಡು ಮರಿಕಳಗಿ ಚಪ್ಪಳ ತರ್ಬೇಕಕ್ು ಹಂಗೆ ಮುಂಜಾಲೆ ಚಂಜಲಿ ಕಾಳ ಇಡ್ಬೇಕು ಮೆಕ್ಕಿ ತನಿ ಈ ಚ. ಕಜ್ಜಿಗಿಜ್ಜಿ ಬರ್ತವ ನೋ ನಿಮ್ ಕಡೆ ಎಲ್ಲ ಅವಲ್ಲ.
ಬೆಳಿತವಲ್ಲಾ.
ಹಾ ಇರ್ತಾವ. ಅವಡ ಪಕ್ಕ. ಕುರಿ ಕುರಿಗ ಏನದ ಈ ಬೈಲ ಒಳಗಳು ಇಲ್ಲ ಮಡ್ಡಿ ಬೀಳಗಳು ಇರ್ತಾವಲ್ವ ಊರಾಗ. ಅಂತಲೆೆಲ್ಲ ಒಲ ಹೊಲ ಮೇಸಬೇಕು. ಕತಾಮ.
ಅಂದ್ರಣಾ ಹೊರಗೆ ಸಜೀವ ಕಿಚ್ಚೋಳೆಲ್ಲ ಬಿತ್ತವಣ್ಣ.
ಹಾ ಹಾ ಹಾ ತಮಿಳ್ನಾಡ ತಿಿಂದ ನೋಡ್ತಮ್ಮವು ಮರಿಗಳು ಮರಿಗಳು ಮೇ. ಚೆಂದ ಮೇಸ ಹೋಗ್ತಾಮ ಜಲ್ದಿ ಒಂದು. ಐ್ ತಿಂಗಗಳದಾಗ ಹತ್ ಸಾವಿರ ಹನ್ನೆರಡ್ ಸಾವಿರಕ. ತ್ತಾದಾಮ.
ಹ್ಮ್ಮ್. ಅಂದೆ ತೀಂಗಗಳು ತೀಂಂಗಗಳು ಮತ.
ಹಾ ತಮ್ಮ.
ತಿಂಳ ತಿಂಗಳು ಮಾತ್ರ ಯಾವಾಗ. ಹ್ಮ್ಮ್.
ಹ. ತಿಂಗಳ ತಿಂಗಳ ಮಾರದ ಆಗಲ್ತಮ್ಮ ಹೆಂಗಂದ. ನಮ್ಮಂಗ ಜಾಸ್ತಿ ನೂರ್ ಕುರಿದು ಅಂದ್ರ ಅವಾಗೊಂದ್ ಇವಾಗ ಒಂದ ಇದಿರ್ತಾವಲ್ಲ ಎರಡ್ ತಿಂಗಗಳಿಗೆ. ೇಡು ತಿಂಗಳಿಗೆ ಮಾರ್ಬೋದು. ನೀವು ನಲ್ವತ್ತು. ತೊಂತರಲ್ಲ ಒಂದ್ ಸರ್ತಿಗೆ ಮಾರ್ಬೇಕು ಯಾಕಂದ್ರೆ ನೀವು ಈಗ ಸಾಲ ಮಾಡ. ರ್ಬಹುದು ಹೆಂಗನ ಆಗಿರ್ಬಹುದು ಸ್ವಲ್ಪ ಒಂದ. ಹದ್ನೇನ್ ಮರಿ ಕೂಡಸ ಕೊಟ್ಟ. ಅಂದ್ರೆ ನಿಮ್ಗ ಆ ಸ್ವಲ್ಪ. ಇ ಸಾಲ ಮುಡ್ಸಕಕ್ ಅನುಕೂಲ ಆಗ್ತದ ಒಂದ ಎರಡು ಮರಿ ಮಾರಿದ್ರೆರಿ ಅಾವದನ್ನ ಖರ್ಚಿಿಗೆ ಹೋಗ್ ಬಿಡ್ತದೆ. ಈಗ ಒಂದೇ ಸ ಸಾಲ ಮಾರಿದ್ರ ಅಂದ್ರ ಒಂದ್ ಲಕ್ಷನೋ ಅರವತ್ ಸಾವಿರನೋ ಎಪ್ಪತ್ ಸಾವಿರನೋ ಬಂದ್ರ ಸಾಲ ತೀರ್ಸಕಾದ್ರ ಆಗ್ತ ನಡೀತತ್ತಮ್ಮ ಯಾವ್ ಊರು ತಮ್ಮ ನಿಮ್ದ ಹಲೋ ಹಲೋ ಹಲೋ ಹಲೋ ತಮ್ಮ ಆತಮ್ಮ ಇಲ್ಲ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ತಮ್ಮ ಹಲೋ ಹಲೋ ಹಲೋ ಹಲೋ ಹಲೋ ತಮ್ಮ ಹಲೋ ಕೇಳ್ಸತಿಲ ತಮ್ಮ ಹಲೋ ಹಲೋ ಹಲೋ
ಹಲೋ ಅಣ್ಣ ಕೆಸದಣ್ಣ
ಕೇೇಳಸ್ತಣ್ಣ ಏನಣ್ಣ ಏನ ಎಲ್ಲಿಟಗ ಮಾತಾಡಕ್ ಕುಂತ್ರಿ ಅಣ್ಣ
ಇಲ್ಲ ನಿಮ್ ಕಡೆ ನಮ್ ಕಡೆನ್ ನಿಮ್ದೇಂಗ ಕೇಳನ ಹೊಲ್ಣ್ಣ
ಕೆೇಳಸಕ್ ಕುಂತಡ್ಣ ಮತ್ ಕಿವಿಗೆಗ್ಓತ್ತಿದ್ರಣ್ ಮ್ಯೂಟ್ ಗ್ಯೂಟ್ ಹಾಕಿದ್ರ ನಾನು
ಇಲ್ಲ ಅದೇನ ನಿಮ್ ಕಡೆ ನಿಮ್ದೇನ್ ಸೋಡ ಕೆಲ್ಸ ಅಲ್ದಾನ
ಇಟ್ಟ ತಾನ ಹಯ್ಕನ್ ಸಣ್ಣ ಆಯ್ತಾನ್ಣ ನನ್ ಬಾಯಿ
ಇಲ್ಲಣ್ಣ ನೀ ನಾವ್ ಹೋದರ್ತ್ ನೀವು ನಿಮ್ದೇ ಸವಡ ಕಯಸೋಲ್ದಣ್ಣ
ಇಲ್ಲ ನಣ ನಾವು ನಮ್ಮ ಕಡ ಏನು ಪ್ರಾಬ್ಲಮ್ ಇಲ್ಲ ನೆಟ್ವರ್ಕ್ ಫುಲ್ ಅದು ಅದೇ ನಿಮ್ಮ ನಾನೇ ಕುರಿ ಬಗ್ಗೆ ಹೇಳಕ್ ಕುಂ ಜಣ ಮೊಳಗಲ್ದಾಗ ಹೈರಾಣ್ಯ ಇರ್ತದ ಹಂಗ ಹಿಂಗ ಅಂತ
ಅಲ್ಲ ಅದೇ ನಮ್ ಕಡೆಗ ಕುರಿಗಳು ಸಾಕಿರಣ್ಣ
ಹಾ
ತೆಂಗಿನ ಸಜ್ಜಿನ ನಮ್ದೇ ಇರ್ತವಣ್ಣ
ಹಾ ಇರ್ತಾವ ಇರ್ತವ್ಣ ನಿಮಗ್ ನಡೀತ ನೋಣ ನಾವೆಲ್ಲ ಚಜ್ಜಿ ಗಿಜ್ಜಿ ಕೊಡ ತಿಂತೀವಿ ಕೊಂಡ ಸಾಕ ತಮ್ಮ
ಅಂತ ಪರ ಒಡ್ತಾ ಬಿಳಲ್ತಮ್ಮ ನಾವ್ ಹೆಂಗಂದ್ರ ಈಗ ಯಾರಾನ ಒಬ್ಬರು ಹೊಲ್ದಾಗ ದೊಡ್ಡ ಹಾಕಿದ ಅಂದ್ರರು ಅವ್ರೇ ಕೊಡ್ತಾರತಮ್ಮ
ಅವ್ರೇ ಕೊಡ್ತಾರ ಅಣ್ಣ
ಹಾ ಯಾಕಂದ್ರ ನಮ್ ಕುರಿಗೊಬ್ರಕ್ಕ ಜಾಸ್ತಿ ಡಿಮ್ಯಾಂಡ್ ಆತಮ್ಮ
ಡಿಮ್ಯಾಂಡ್ ಅದ ಕಣ ಅಂದ್ರ
ಮ್ಮ್
ಒಬ್ಬರು ಕೊಡಲ್ಲಣ್ಣ.
ಇಲ್ಲ ತಮ್ಮ ಒಬ್ಬೊಬ್ರ ಹಿಂಗ ರೊಕ್ಕಕ್ಕೆ ಇಡ್ತ ರೊಕ್ಕಕ್ಕ ಇಡ್ತಾರ ರೊಕ್ಕ ನಾವೇ ಕೊಡ್ಬೇಕ ಎಲ್ಲಿರ ಅತ್ತಿ ಹೊಲಾ ಅಂತವ ಇಂತವ ಹಾಕೊಂಡಿದೇವ ಅಂದ್ರ. ನಾವೇ ಕುರಿ ಚೆಂದ ಮೇಯಸ್ಬೇಕು ಚೆಂದ ಇರ್ಬೇಕು ನಮ್ ಕುರಿ ಚಲೋ ಇರ್ಬೇಕು ಅಂದ್ರ ಮತ್ ಹತ್ತಿ ಹೊಲಗಳು ಯಾವನ್ ಯಾವನ ಬೇರೆ ಇನ್ನಿತರ ಹೊಲಗಳು ಹಿಡಿದು ಮೇಸ್ಬಕ್ತಮ್ಮ ಯಾವಾದ್ರೂ ಮಡ್ಡಿ ಅಂತವು
ಕೂಡಾವಣ.
ಹಾ ತಮ್ಮ ನೀನ್ ಬರೆ ಟಗರ ಇಲ್ಲಾ ನೀ ಬರೆ ಟಗರ ತಗೋತನನ್ನೀ ನಲವತ್ತ ಅನ್ನಿ ಅಂದ್ರ ಟಗರಣ ಕೊಡಿಸ್ತನ ತಮ್ಮ ನಾನ್.
ಕೊಡಸ್ತೀರಣ್ಣಾ.
ಕುರಿ ಸಾಕ್ತಾನಿ ಅಂದ್ರ ಕುರಿ ಕೊಡಸ್ತನಿ ಟಗರ್ ಅಂದ್ರ ಟಗರ್ ಅಂದ್ರೆ ಒಂದ ನಲ್ವತ್ತ ಕುರಿ ತಕೊಂಡ್ ಡ್ರನ ಅದತ್ರ ಒಂದ ಎರಡನ ಟಗರ್ ಇರ್ಬೇಕು ಒಂದನ ಇರ್ಬೇಕಕ್ ಅಕ್ಲೇಶ ಹ ಬರ ಸರ್ ಟಗ್ರ ತಗೊ್ಂಬಿಡೋಣ ಒಂದ್ ಅ ಇದ ಒಂದ್ ವರ್ಷ ಬಿಟ್ಟ ಮಾಡಿದ ಅಂದ್ರೆ ನಿನಗ್ ಡಬಲ್ ಇನ್ಕಮ್ ಆತ.
ಕರೆಕ್ಟಾಗಿ ಡಬಲ್ ಇನ್ಕಮ್ ಆತ ತಮ್ಮ ನಿ ಏನ್ ವಿಚಾರ ಮಾಡ್ಬ್ಯಾಡ ನಾ ಎಲ್ಲಾ ಕೇಳ್ತನ್ ನಿನಗ್ ಏ ಯಾವ್ದ ಸಮಸ್ಯೆ ಬಂದ್ರ ನನಗ ಅಚ್ಚ ನಾ ಹೇಳ್ತನ ಹಾ. ಯಾ ಹಲೋ ಕೇಳ್ತನ್ ಅಣ್ಣ ಅದೇ ಯಾವ್ದೇ ಸಮಸ್ಯೆ ಬರ್ಲಕ್ಕ ನೀ ತೇಲಿ ಕೆಡಿಸ್ಕೊಬ್ಯಾಡ್ ತಮ್ಮ ನನಗ ಅಚ್ಚ ನಾ ಹೇಳ್ತನ ಎಲ್ಲಾ.
ಹೇಳ್ತೇ
ಕೇಳ್ತ ಕೇಳ್ತ ತಮ್ಮಾ.
ಹ್ಮ್ ಕೇಳ್ತಣ್ಣ ನಿಮ್ ಕಡೆ ನೆಟ್ವರ್ಕ್ ಬರ್ಲಾಗೆದಿ ಅಣ್ಣ.
ಇಲ್ಲಾ ಕರೆಕ್ಟೇ ಆತಮ್ಮ ಅದೇ ಹೇಳ್ದೆ ನಿನಗ ಕುರಿ ತಗೊಂಡಿಅಂತಲ್ಲಾ
ಹಾ ಅಣ್ಣ.
ಅದಕ್ಕೆ ನೀನು ಬರೆ ಅ ಸುಮಂಟ ಹದನೈದ ಟಗರ್ ಮಾಡಿ ಬಿಡು ಇಬ್ರೇ ಇ ತ್ರಿ ಅದ್ಕೆ ಯಾಕ ಆರಾಮ್ಗ ಹದನೈದ ದಿನ ಮ ತಪ್ಪಳ ತಂದು ಕಾಳ ಯಾವಾಗಾನ ಬಿಡುವಿದ್ದಾಗ ಹೊಡ್ಕೊಂಡ್ ಹೋದ್ರನ ಇನ್ಕಮ್ ಡಬಲ್ ಪಟ್ಟು ಇನ್ಕಮ್ ಆತ್ ನಿನ್ಗ ಹಲೋ ಮ್ ಹಲೋ
ಅದ್ರೀ ಅ ಅದ ಇಪ್ಪತ್ ಮಾಡಕ್ ಮಾಡಿವ್ರೀ
ಹಾ ಇಪ್ಪತ್ ಮಾಡ್ದಮ್ಮ ನಾನು ನಾ ಎಲ್ಲ ಕೊಡ್ಸನ್ ಗಾಯಿ ಕಡ್ ಬಾಯ ಕಡೆ ನಮ್ಮ ದೇವದುರ್ಗ ಬ ತಮ್ಮ ನಾು ಕೊಡಿಸನ ಅಲ್ಲ ಎಲ್ಲಾ ಅ ಚಲೋ ಇನ್ಕಮ ನೀ ಏನು ಟನ್ಷನ್ ತೊಗಬಡ
ರ
ಆ ತಮ್ಮ
ಗುರುವಾರ ಬಾರಕ ಶುಕ್ರ ಬಾರಕ
ಹಾ ಆಯ್ತಾರ್ ಬರ್ ಹೋಗ್ತಮ್ಮ ನಮ್ದ ದೇವ್ರ ದವ್ರಗ ಆಯ್ತಾರ ಸಂತೆ ಅದ
ಆಯ್ತಾರ ಅಣ್ಣ
ಹಾ ಆಯ್ತಾರ ಬರ ಹ್ತಮ್ಮ ಆಯ್ತ ತರ ಬಂದಿ ಅಂದ್ರ ಕೊಡ್ಸ ನಾನು ಹದ್ನೈದು ನನ್ಗೆಲ್ಲಾ ಜಾಸ್ತಿ ದನ ಚೌದರಿಗಳು ಅವ್ರರುವ್ರು ಜಾಸ್ತಿ ಆಂಧ್ರದವ್ರ ಅವ್ರರು ಲ್ಲ ಜಾಸ್ತಿ ಪರಿಚಯ ಅದ ಅರ್ಥಮ್ಮ
ನಿಮ್ಮಲಿಲ್ಲ
ರ ನಾವೆಲ್ಲ ಇಟ್ಗಲ್ಲಪ್ಪ ನಾ ಕೊಟ್ಟುಬಿಡ್ತವಿ ನಮಗೆಲ್ಲ ಆಲ್ರೆಡಿ ಬುಕ್ ಚೆನ್ನಾಗಿರ್ತಾವ ಅಲ್ಲ ಅಡ್ವಾನ್ಸ್ ಹೇಳಿ ಇರ್ತಾರ ನಮ್ಮ ಈ ಕಡೆ ಹತ್ತಿರದಾಗ ಚೌದರಿಗಳು ಅವ್ರ ಬಂದು ಒಯ್ದ್ ಬಿಡ್ತಾರ ಅವ್ರೇ ಹಂಗಾಗಿ ನಾವು ಇಲ್ಲೇ ಕೊಟ್ಟ ಕೊಡ್ತೀನಿ ನಿನಗ ನಾ ಒಳ್ಳೆದ್ ಕೊಡ್ಸನಿ ಏನ್ ಅನ್ಮಾನ ಪಡ್ಬಾರಡ ಚಲೋ
ಹ ನಿಂಬಲ್ ತ ಸೊಪ್ಪು ಏನ ಆತ ತಂದಿರಲ್ಲಾ
ಟಗರಿನ ಅಷ್ಟು ಚೆನ್ನಾಗಿ ಇದ ಕೊಡ್ಸ್ನಿ ಈಗ ಕುರಿ ಅದ್ರನು ಸರಿ ಟಗರ್ ಅದ್ರ ಸರಿ ಒಟ್ಟ ಒ ಚನೋ ಚೆನ್ನಾಗ್ ಆದಾಯ ಬರ್ತದೆ ಏನ್ ಟೆನ್ಷನ್ ಇಲ್ಲ
ಸಾರೋ ತ ಹ
ಏ ಹೆಚ್ಚಿಗೆ ಓದ್ತ ಮಾ ಟಗರು ಸಣ್ಣ ತೋನ ಅ ಅಂದ್ರ ಸ್ವಲ್ಪ ಕಡಿಮೆ ರೇಟ್ ಐವತ್ತಕ್ ಬರ್ತಾವ ಎರಡು
ಐವತ್
ಚೆನ್ನಾಗಿ ಕೋಡ್ ತಿರುಗಿದು ಚಂದಿದ್ದು ಯಾಡಲ್ಲಿ ನ ಹಂಗಿದ್ದು ಅಂದ್ರೆ ಸ್ವಲ್ಪ ಐವತ್ತು ಸಾವಿರಕ್ಕೆ ಒಂದೇ ಬರ್ತ್ ನೋಡ್ತಮ್ಮ ಅವೆಲ್ಲ ರೇಟ್ ಜಾಸ್ತಿ ಇರ್ತಾವಕ್
ಒಂದು ಒಂದಿಲ್ಲ ಒಂದ್ ನೋಡಕ್ ಐವತ್ತು ಸಾವರ ರೂಪಾಯಿದವನ ಒಂದನಲ್ಲಿ ಅಡನಾಲಲ್ಲಿ
ಹ ಅಂತ ತೊಡ ಅಂದ್ರೆ ಒಳ್ಳೆ ರಿಟರ್ನ್ ಜಾಸ್ತಿಗೆ ಮಾರ್ಬತ್ತಮ್ಮನನ್ ರೇಟ್ ಚೆನ್ನಾಗಿರ್ತಾವ ಅವಕೇಏನ ಇಿಲ್ಲ ಮೇಯಸಿದಂಗ ಇರ್ತ ಸವಾ
ಆ ಮೇಸ ನಮೇನ್ ಕಡೆನ ಅರಾಮಿ ಮತವಣ್ಣ
ಹಾ ನೀವು ಹ ನಡೀತಾ ಅಂತಮ್ಮ ನೀವು ಅದರ ನಿಮ್ ಡಿಸ್ಟ್ರಿಕ್ ಈರಂಂತಲ ಚಂದಾಗಿ ನಡೆದ ನಮ ರಾಯಚೂರಲ್ಲೆಲ್ಲಾ ನಮ ರಾಯಚೂರಲ್ಲೆಲ್ಲಾ ಜಾಸ್ತಿ ಬಿಸಿಲತಮ್ಮ
ಮ್ಮ ಇವು ಅಲ್ಲಾ ಇವು ಮನೆಗಳು ಜಾಸ್ತಿ ಅವಣಂತ ಮಡ್ಡಿಲ್ಲಲ್ಲ ಅಣ್ಣ
ಅಂತವ ಜಾಸ್ತಿ ಇಲ್ಲತ್ತಮ್ಮ ಅಷ್ಟೇ ಹೊಲ ಆಗಿಲ್ಲ ಅವು ಇವು ಇರ್ತಾವ ಅಲ್ಲೇ ಏನನ ಮಾಡ್ಬೇಕು
ಅಂದ್ರ ಆ ಕಡೆ ಫ್ಯಾಕ್ಟ್ರಿ ಅವರು ಕಡ್ತಾರನಾ
ಹಾ ಹಂಗ ಅಂದ್ರೆ ಮೇಸ್ ಮ ನಾವು ಹಂಗ ಕುರಿಗಳೊಗ ಉಪಾಸ ಹಕಲ್ತಮ್ಮ ನಾವ್ ಎಷ್ಟ್ ಮಾಡಿದ್ರನು ಚೆನ್ನಾಗಿಯ ಮೇಂಟೈನ್ ಮಾಡ್ತೇ ಅವಕ್ಕ ಚಂದ ಆದಾಯ ಪಡ್ಕಂತೀ ನಾವು ಈಗ ಯಾವುದೇ ಒಂದು ಸರ್ಕಾರಿ ಹುದ್ದೆಯಲ್ಲಿ ಇರುವ ವ್ಯಕ್ತಿಗಿಂತ ನಾವು ಜಾಸ್ತಿ ಆದ ಪಡ್ಕೊಂತತ್ತಮ್ಮ ಇದ ಕೆಲ್ಸ ಅಷ್ಟೇ ಕೇಳೋರಿಗೆ ಚೀಪ್ ಅನ್ಸ್ಬೋದು ಮಾಡಿದ್ರೆ ಆದಾಯ ಜಾಸ್ತಿನೇ ಅದು ಅವ್ರು ಎಷ್ಟೇ ಸರ್ಕಾರಿ ಕೆಲ್ಸ ಇದ್ರರು ಒಬ್ಬ್ರ ಕೈಲೆ ಬೈಸಿಗೆ ಹೇಳ್ಬೇಕು ಒಬ್ಬ್ರ ಕೆಳಗ್ ಮಾಡೇಬೇಕು ಬಟ್ ಆದ್ರ ಸರ್ಕಾರಿ ಪದವಿ ಅನ್ನೋದು ಒಂದೇ
ಹೆ ಅಂದ್ರೆ ಇಲ್ಲಿ ಆರಾಮ್ ಇರ್ಬೋದಾನ ಮಂದಿ ಚೀಪ್ ಅನ್ಸದ ಅಷ್ಟೇಣ್ಣ
ಆರಾಮ ಮನೆ ಮುಂದ್ ಆರಾಮ್ಂದ್ ಚೆಜಿಸ ಕಡೆ ಮನೆಗೆ ಬೇರೆ ಕಡೆ ಹೋದೆ ಅಲ್ಲಿ ಬೆಂಗಳೂರು ಅ ಮಂಗಳೂರು ಉಡುಪಿಯ ಮಾಡ್ಬೇಕ ಹೊರಕ್ ಅಾಲಿ ಮಾಡ್ಬೇಕು ಎಲ್ಲ ತಳಮೆ ಬಾಳ ಇರ್ತ ತಮ್ಮ ಅವು
ಅಂದ್ರೆ ಇದು ಇದೇ ಪಡ ಕುರಿಗಳು ಸಾಕ
ಹಾ ಸಾಕಾ ಚಲೋ ತಮ್ಮ
ಅವು ಪಾಡು ಅಂದ್ರೆ ಲಾಭ ಇಷ್ಟೇ ನೋಡ ಹಂಗೆ
ಹೊಲ ಮನ ಗೂಡನನೆ ಮಾಡ್ಬೇಕಕ್ ತಮ್ಮ ಈ ಇಬ್ಬ್ರರ ಅಂರ ಅಲ್ಲ ಒ್ನಲ್ವತ್ ಕುರಿತ ನಲ್ವತ್ ಕುರಿತೊಂಡು ಹೊಲನು ಮಾಡ್ಬೇಕು ಇದನ್ನು ಮಾಡ್ಬೇಕು ಡ ಬಲ್ ಇನ್ಕಮದು
ಅಂದ್ರ ನಾವು ಹೊಲ ಮಾಡಿದಿರಾನ ಇಂತ ಕುರಿಗಳೊಗೆ ಸಾಕ್ಬೇಕು ಸಜ್ಜಿ ಇಂತ ಮಾಡ್ಬೇಕಣ್ಣ
ಹಾ ಮಾಡ್ಬೇಕು ನಿಮ್ಮಲ್ದಾಗ ನೀವನು ಬಿಡಕ್ ಮಾಡರ್ತ ಬೇರೆಯವರ್ ಹೊಲ್ಕ ಹಂಗ ಹಿಂಗ ಹಾಕೇಳಕ ಬರ್ತ ಜಾಸ್ತಿ ಅತಿ ಸ್ವಲ್ಪ ಇನ್ಕಮ್ನ ಆತತಮ್ಮ
ಹ
ಹಾ ಕೃಷಿ ಜೊತೆಗೆ ಪಶು ಸಂಗೋಪನೆೆಯಲ್ಲಿ ಎಕದ ಬರ್ತ್ ನೋಡ್ತಮ್ಮ ಈಗೇನ್ ಪಸು ಸಂಗಪ್ರ ಅಂತ ಕರಿತೀ ನಾವು ಕುರಿ ಕೋಳಿ ಸಾಗಾಣಿಕೆ ಮಾಡೋದು
ಇವರು ಇದು ಕುರಿಗೊಬ್ಬರಣ್ಣ
ಹಾ ತಮ್ಮ
ನಮ್ ಕಡೆ ಒಂದ್ ಟ್ರಿಪ್ ಸ್ ಹದ್ನೈದನೂರ್ ತೊಂತಾರಣ್ಣ
ಏನ್ ನಿಮ್ ಕಡೆ ಕಡಿಮೆ ಆಯ್ತಲ್ಲ ತಮ್ಮ ನಮ ಕಡೆ ನಾಲ್ಕ್ ಸಾವಿರ ರೂಪಾಯಿ ಆತಮ್ಮ ಕುರಿಗೊಬ್ಬ್ರಕ್